ಅಷ್ಟೇ ನಮಸ್ತೆ ಹೇಗಿದ್ದೀರಾ ನಿಮ್ಮ ಮಾತ ನೀ ಕೆೇಳಿಸುತ್ತಿಲ್ಲ ನನಗೆ
ನೀವೇಗಿದ್ದೀರಾ ಅಂದೆ
ಹ್ಮ್ ಚೆನ್ನಾಗಿದ್ದೀನಿ
ಇವಾಗ ಕೇಳಿಸುತ್ತಿದೆಯೇ
ಹಾ ಇವಾಗ ಕೇಳಸುತ್ತಿದೆ
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ ಹೇಗಿತ್ತು ಇವತ್ತಿನ ದಿನ
ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಸುಸ್ತು
ಹ್ಮ್ ವಿಶ್ರಾಂತಿ ಸಿಕ್ಕಿಲ್ಲ ಕೊನೆಗೆ
ಹಾ
ಹಾಗೆ
ಇವತ್ತು ಈ ಹೇಗೆ ರಾತ್ರಿಯಾಯ್ತು ಎಂಬುದೇ ತಿಳಿಯುತ್ತಿಲ್ಲ ನನಗೆ
ಹಾಗೆ ನನಗೂ ದಿನನಿತ್ಯ ಹಾಗೆ ಆಗುತ್ತೆ
ನನ್ ಮನೆಯಲ್ಲಿದ್ದಾಗ ಒಂದು ದಿನ ಕಳೆಯೋಕೆ ತುಂಬಾ ಸಮಯ ಹಿಡಿಯುತ್ತಿತ್ತು
ಆದ್ರೆ ಈವಾಗ
ಇವಾಗ ಎಷ್ಟು ಬೇಗ ಸಮಯ ಹೋಗುತ್ತೆ
ಮಧ್ವನಿ ಕೇಳಿಸುತ್ತಿಲ್ಲ ಹ ಇ ಮತ್ತ ಮಸ್ತದೆ
ಹಾ
ಹೇಳಿ
ನಿಮ್ಗೆ ಪುಸ್ತಕ ಓದಲು ಇಷ್ಟನಾ
ಹೌದು ನನಗೆ ಪುಸ್ತಕ ಓದಲು ತುಂಬಾ ಇಷ್ಟ
ಯಾವ ರೀತಿಯ ಪುಸ್ತಕ ಓದಕಿ ಇಷ್ಟ ನಿಮ್ಗೆ
ಕತೆೆ ಪುಸ್ತಕ ನಿಮಗೆ
ನನಗೆ ಜ್ಞಾನ ಕೊಡುವ ಪುಸ್ತಕ ಇಷ್ಟ
ಜ್ಞಾನ ಕೊಡುವ ಪುಸ್ತಕ
ಮತ್ತೆ ನನಗೆ ರೀತಿಯ ಕತೆೆಗಳ ಪುಸ್ತಕ ಇಷ್ಟ ಹ್ಮ
ಓಹ ಹಾಗೆ ನಿಮ್ಗೆ ಆತರ ಪುಸ್ತಕಗಳು ಇಷ್ಟನಾ ದಿನ ಪುಸ್ತಕ ಓದುತ್ತೀಯಾ ನೀನು
ಹೌದು ಸ್ವಲ್ಪ ಸಮಯ ಓದ್ತೀನಿ ಅಷ್ಟೆ
ತುಂಬಾ ಒಳ್ಳೆಯದು ನಾನು ಕೂಡ ಪ್ರ ಪ್ರತಿದಿನ ಓದಲು ಪ್ರಯತ್ನ ಮಾಡ್ತೀನಿ ಆದರೆ ಅದು ಆಗುದಿಲ್ಲ
ಪುಸ್ತಕ ಓದಿದರೆ ಏನು ಪ್ರಯೋಜನ ಅನ್ಸುತ್ತೆ ನಿಮ್ಗೆ
ಹ್ಮ್ ನನ್ನ ಪ್ರಕಾರ ಹೊಸ ವಿಷಯ ತಿಳಿಯಬಹುದು ಆಮೇಲೆ ಜ್ಞಾನವನ್ನ ಪಡೆಯಬಹುದು
ಹಾ ಬಷೆ ಕೂಡ ಚೆನ್ನಾಗ ಚೆನ್ನಾಗಿರುತ್ತೆ
ಈ ಯೋಚನೆ ಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಹೇಳಿ ಇನ್ನ ಏನೇನೋ ಹೇಳ್ತೀರಲ್ಲ
ನಿಮ್ಮ ಮನೇೆಯಲ್ಲಿ ತುಂಬಾ ಪುಸ್ತಕ ಇದೆಯಾ
ಸ್ವಲ್ಪ ಪುಸ್ತಕ ಇದೆ
ನಾನು ಗ್ರಂಥಾಲಯಕ್ಕೆ ಹೋಗುತ್ತೇನೆ ಪುಸ್ತಕಗಳು ಬೇಕ ಕಂದ್ರೆ
ನನಗೆ ಗ್ರಂಥಾಲಯ ಹೋಗುವುದಕ್ಕೆ ಇಷ್ಟ ಆದರೆ ಅಲ್ಲಿ ಶಬ್ದ ಮಾಡ್ದೀನಿ ಶಬ್ದದಿಂದ ಇರಬೇಕು ಗ್ರಂಥಾಲಯದಲ್ಲಿ
ಹ್ಮ್ ಹ್ಮ್ ಅಲ್ಲಿ ಶಾಂತ ವರ್ತ ಭರ್ತನೇ ಇರ್ಬೇಕ ಆಕೆ ಹೋಗಕ್ ಮೊಸ ಆಗಲ್ಲ ಆದ್ರೆ ಆರಾಮಾಗಿ ಓದ್ಬೋದು ಅಲ್ಲಿಗೆ ಹೋದ್ರೆ ಹ್ಮ್
ಹ್ಮ್ ಹೌದು ಆರಾಮಾಗಿಬಹದುಬಹುದು ಆದರೆ ಒಬ್ಬ ಗೆಳೆಯನ ನನ್ನ ಕರ್ಕೊಂಡು ಹೋದರೆ ಅ ಅಮ್ಮಾಗಿ ಓದ್ಬೋದು
ಹ್ಮ
ಒಂದು ದಿನ ಬೇಕಾದರೆ ದೊಡ್ಡ ಪುಸ್ತಕವನ್ನ ಅದು ನಾನು ಅದೇ ಹೇಳಕ್ ಬಂದೆ ನೀವ್ ಹೇಗ್ ಹೇಳಿದ್ರಿ
ಹ್ಮ್ ನಾನು ಹಂಗೆ ಯೋಚನೆ ಮಾಡ್ತಾ ಹೇಳ್ದೆ
ಹಾಗೆ
ಕೇಳಿಸ್ತೈತೆ
ಇಲ್ಲ ಅಂದ್ರೆ ಕಷ್ಟ ದಿನ ಸ್ವಲ್ಪ ಸ್ವಲ್ಪ ಓದ್ಬೇಕಾಗುತ್ತೆ
ಹೌದು ಹಾಗೆ ಓದಿದ್ರೆ ನೆನ್ಪಲ್ಲಿ ಇರುತ್ತೆ
ನೀನು ಪುಸ್ತಕ ಯಾರಿಗೆ ಕೊಡುತ್ತೀಯ ಓದಿದ್ದ ನಂತರ
ಹೀಗೆ ಕೊಡ್ತೀನಿ
ಅವರು ವಾಪಸ್ ಕೊಡ್ತಾರ ನಿನಗೆ ಇಲ್ವಾ
ಹೆಚ್ಚಿನ ಸಲ ಕೊಡ್ತಾರೆ
ಪುಸ್ತಕಗಳನ್ನು ಜಾಗ್ರತೆಯಿಂದ ಇಟ್ಕೊಳ್ಬೇಕು ಇಟ್ಕೊತೀಯ ಆಗಿದ್ದರೆ ನೀನು
ಹೌದು ಇಡ್ಕೊತೀನಿ ಪುಸ್ತಕ ಹರಿಬಾರ್ದು ನನ್ಗೆ ಪುಸ್ತಕ ನನ್ ತಗೊಂಡಾಗ ಹೆಂಗಿರುತ್ತೋ ಹಂಗಗೆ ಇರ್ಬೇಕು
ಹ್ಮ ಇದ್ಯಾವ್ದೋ ಒಳ್ಳೆ ವಿಚಾರ ಆಗಿದೆ ಪುಸ್ತಕ ಅರಿಯಬಾರದಂತೆ
ಹ್ಮ್
ಪುಸ್ತಕ ಮೇಲೆ ಬರೀಲೂ ಬಾರದಾ
ಹೌದು ಬರಿಬಾರ್ದು ಪುಸ್ತಕಕ್ಕೆ ಮುಖ ಪುಟ್ಟ ಹಾಕಿರಬೇಕು ಗೊತ್ತಾ
ಅದು ಪುಸ್ತಕವನ್ನ ಕಾಪಾಡುತ್ತೆ
ಹಾ ಏನಕಂದ್ರೆ ಇವಾಗ ಅದ ಹಾಕಿದ್ರೆ ನೀನ್ ಎಷ್ಟೇ ವರ್ಷ ಆದ್ಮೇಲೆ ಅದನ್ನ ತಗದ್ರೆ ನಿನ್ಗಿನು ಹೊಸ ಪುಸ್ತಕ ತರ ಇರುತ್ತೆ
ನನಗೂ ಅದೇ ಇಷ್ಟ
ನಾನು ಶಾಲೆಗೆ ಹೋಗ್ಬೇಕಾದ್ರೆ ಶಾಲೆ ಸ್ಟಾರ್ಟ ಆರಂಭ ಆಗ್ಬೇಕಾದ್ರೆ ಆಗ್ತಾ ಇದ್ದೆ ಮುಗಿಬೇಕ ಬಾದ್ರೆ ಕಿತ್ ಬಿಿಡ್ತಾ ಇದ್ದೆ
ಹಾಗೆ ನಾನು ಶಾಲೆ ಶಾಲೆಗೆ ಹೋಗಬೇಕಾದರೆೆ ನಾಲ್ಕನೇ ತರಗತಿ ಐದನೇ ತರಗತಿಯಲ್ಲಿ ಹಾಕಿದ್ದೇನೆ
ಹಾ
ಐದನೇ ತರಗತಿೂ ಹಾಕಿದ್ದೇನೆ ಆದ ಆರನೇ ಏಳನೇ ತರಗತಿಯಲ್ಲಿ ಕಡಿಮೆ ಪುಸ್ತಕಗಳಗಳನ್ನು ಹಾಕಿದ್ದೇನೆ
ಹ್ಮ
ಎಂಟನೇ ತರಗತಿಯಿಂದ ನಾನು ಪುಸ್ತಕಗಳನ್ನು ತೆಗೆದುಕೊಂಡು ಹ ಹೋಗುವುದೇ ಹೆಚ್ಚಾಗಿದೆ ನಮ್ಮ ಶಾಲೆಗೆ
ಹಾ
ಹಾಗಾಗಿತ್ತು ನನ್ನ ಘಟನೆ
ನಮ್ಮ ಶಾಲೆಯಲ್ಲಿ ಪಠ್ಯ ಪುಸ್ತಕವನ್ನು ಕೊಡುತ್ತಿದ್ದಾರಲ್ಲಾ
ಹಾ ಹ್ಮ್ ಹೇಳಿ
ಅವುಗಳನ್ನು ನಾನು ಮೊದಲೇ ನನ್ನ ದೊಡ್ಡವರಿಂದ ಇಸ್ಕೊಬಿಡ್ತಾ ಇದ್ದೆ ನಾನು ಹೊಸ ಪುಸ್ತಕಗಳನ್ನನೆ ತಗೊತಾ ಇರ್ಲಿಲ್ಲ ಜಾಸ್ತಿ
ಅದು ಒಳ್ಳೆಯ ಹಣವನ್ನು ಉಳಿಸುವ ಇದು ಏನು ನಿಮ್ಮ ಈ
ಯೋಚ್ ಹ
ನಿಮ್ಮ ಯೋಚನೆ ಆಗಿದೆ ನಿಮ್ಮ ತಲೆಯಲ್ಲಿ ಯೋಚನೆ
ಹಾ ಆಾಗ ಪರಿಸ್ಥಿತಿ ಆಗಿತ್ತು
ೀರ ಆದರೂ ಪುಸ್ತಕ ನಮ್ಮ ಒಳ್ಳೆಯ ಸ್ನೇಹಿತ ಅಂತ ಹೇಳ್ತೀರ ನನಗೂ ಹಾಗೆ ಅನ್ನಿಸು
ಪ್ರತಿಯೊಬ್ಬರೂ ಪುಸ್ತಕ ಓದ್ಬೇಕು
ಹ್ಮ್ ಹ್ಮ್
ನೀವೆೇನಾದರುೂ ನಿಜ್ವಾಾಗಲು ಮನ್ಸ್ ಪು
ಹಾ ಹೇಳಿ ಹೇಳಿ ಮನ್ಸು
ಮನ್ಸ್ಫೂರ್ತಿಯಾಗಿ ಪುಸ್ತಕ ಓದು ಕುೂತ್ಕೊಂಡ್ರೆ ಅದು ಮುಗಿಯೋವರೆಗೂ ನೀವು ಬಿಡಲ್ಲ ಆತರ
ಹೌದು ದಿನ ಸ್ವಲ್ಪ ಸ್ವಲ್ಪ ಸಮಯ ಓದ್ಬೇಕು ನಾನನ್ನು ಅ
ಹ್ಮ್ ಇಂದಿನ ಮಾತು ತುಂಬಾ ಚೆನ್ನಾಗಿತ್ತು
ಏನು ಅದು ನಮ್ಗೆ ಒಳ್ಳೆಯ ದಾರಿ ತೋ ಸಿುತ್ತೆ ಅಂತಾರ
ಹಾ ಈವ ಈ ಈ ಮಾತುಕತೆ ಪುಸ್ತಕದ ಮಹತ್ವ ತಿಳ್ಕೊಂಡ್ವಿ
ಹೌದು
ಹ್ಮ್
ದ ಮಹತ್ವವನ್ನುೂ ತಿಳ್ಕೊಂಡೆ ಆದರೂ ಏನ್ ಹೇಳ್ತೀರಪ್ಪ ಪುಸ್ತಕ ಬಗ್ಗೆ ಬಿಡಿ ನಾನು ಜಾಸ್ತಿ ಪುಸ್ತಕ ಓದುವುದಿಲ್ಲ ಹದುತ್ತ ಇದೆ ಓದಲ್ಲ ಎಂತ ಹೇಳಲ್ಲ ಆ ಸರ ಕಡಿಮೆ
ಹ್ಮ್
ಏನ್ ಮಾಡೋದು ನಮಗೆ ಆ ಪುಸ್ತಕ ತಲೆಗೆ ಹೋಗುದಿಲ್ಲ ಅರ್ಥ ಆಗೋುದಿಲ್ಲ ಆ ಕೇಳ್ತೀರಾ ಬಿೀಡಿ ನಮ ಕಷ್ಟಗಳಲ್ಲ
ಗೆ ಒಂದೊಂದ್ ಸಾರಿ ಪುಸ್ತಕ ಓದ್ಬೇಕಾದ್ರೆ ಮೊದಲನೆೇ ಹಾಳೆಯನ್ನು ಓದಿರ್ತ ಮತ್ತೆ ಮೂರನೇ ಹಾಳೆ ಓದ ಅಷ್ಟರಲ್ಲಿ ಮೊದಲನೇ ಹಾಳೆ ಮರ್ ತಗ್ಬಿಟ್ಟಿರುತ್ತೆ
ಹ್ಮ್ ನೀವ ಅಲ್ಲಿಗ್ ಹೋದ್ರಿ ಈ ಕಥೆಯ ಪುಸ್ತಕವನ್ನ ಓದುತ್ತೇನಾ ನಾನು ಇವಾಗ ಏನಾರು ಒಂದು ದೊಡ್ಡ ಪುಸ್ತಕ ಏನಾರು ಕಥೆಯ ಪುಸ್ತಕ ಇದ್ದರೆ
ಹಾ
ನಾನು ಓದುವುದೇ ಇಲ್ಲ ಅದು ಚೆನ್ನಾಗ ದೆ ಅಂತ ನನ್ನ ಗೆಳೆಯ ಹೇಳಿದರೂ ಓದುವುದಿಲ್ಲ ಯಾಕೆ ಗೊತ್ತಾ ಏನುೋ ಅಷ್ಟು ದೊಡ್ಡದ ಇ ಅಂತ ಹೇಳುತ್ತೇನೆ ನನ್ನ ಪುಸ್ತಕವನ್ನು ನೋಡಿ ನಾನು ಪುಸ್ತಕ ಅಕ್ಕ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬಿಟ್ಟು ಓದುತ್ತೇನೆ
ಹ್ಮ್ ಹ್ಮ್
ನೀವು ಮಹತ್ವ
ಹ ಅದನ್ನು ನೋಡ್ಬಿಟ್ಟು ಓದ್ತೇನೆ
ಹಾಗೆ
ಹ್ಮ್
ಮತ್ತೆ
ಮತ್ತೆ ಹೇಳಳ್ ಹೇಳಿ
ಜೊತೆ ಪುಸ್ತಕದ ಬಗ್ಗೆ ಮಾತನಾಡಿ ತುಂಬಾ ಇಷ್ಟವಾಯತು
ನಂಗು ಕೂಡ ತುಂಬಾ ಇಷ್ಟ ಆಯ್ತು ನೀವು ಪುಸ್ತಕದ ಬಗ್ಗೆ ಚೆನ್ನಾಗ್ ತಿಳ್ಕೊಂಡಿದ್ದೀರಾ
ಅಷ್ಟ ನಿಮ್ಮಷ್ಟು ಏನ ಇಲ್ಲ ತಿಳ್ಕೊಂಡಿದ್ದೀನಿ
ಹ್ಮ್
ಹ್ಮ್ ನಿಮ್ಮೊಂದಿಗೆ ಮಾತನಾಡಿರೋದಕ್ಕೂ ಸಂತೋಷವಾಯತು ನನಗೆ
ಹ್ಮ್
ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ ಅಂತ ಹೇಳುತ್ತ ನಿಮ್ಮೊಂದಿಗೆ ನಿಮ್ಮ ಈ ಮೌಲ್ಯವಾದ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಹಂಚಿಕೊಂಡು ಪುಸ್ತಕದ ಬಗ್ಗೆ ಪುಸ್ತಕದ ಮಹತ್ವವನ್ನು ಹೇಳಿರುವುದಕ್ಕೆ ಧನ್ಯವಾದಗಳು ಅಂತ ಹೇಳ
ನಿಮಗೂ ಧನ್ಯವಾದಗಳಂತ ಹೇಳುತ್ತಾ ನನಗೆ ನಿದ್ದೆ ಬರ್ತಾ ಇದೆ ಶುಭ ನವರಾತ್ರಿ
ಶುಭ ರಾತ್ರಿ ಜಾಗ್ರತೆಯಿಂದ ಇಡೀ ಹ್ಮ್ ನಮ್ಮ ಕರೆಯನ್ನು ಮುಗಿಸುತ್ತೇನೆ
ಧನ್ಯವಾದಗಳು